ಹಮಕ.
ಹ್ಮ್ ಆರಾಮೇ ಅಣ್ಣ.
ಹ್ಮ್ಮ ಯಾವ ಮಾಡತ್ ಇತಕ್ಕ.
ಇಗಾನ ತಪ್ಪ ಡ್ಯೂಟಿ ಮಾಡಯಿ.
ಹ್ಮ್ ಹ್ಮ ಈಗ ನೈಟ್ ಡೂಟ ಹಾಕಿರ ಏನಕಾ ನರ್ಸಿಂಗ್.
ಹ್ಮ್.
ಹ್ಮ್ ಹ್ಮ್ ಯಾವ ಹಾಸ್ಪಿಟಲಕ್ಕ.
ಹಸ್ಪಿಟಲ್.
ಸಿ ಹಾಸ್ಪಿಟಲ್ ಬಾ ಬರ್ತಾನೆ ಪೇಶಷೆಂಟ್.
ಹೂ ಅಣ್ಣ ಇರ್ತಾವ ಐಸ ಡಿ್ಟಿ ಇರ್ತವ. ಹ್ಮ್
ಹರ್ತಾ ಅಂದಂಗ ನಿಮ್ ಮುಂಜೆಲಿ ಇರಲ್ಲ ನಕ ನಿಮ್ ಡ್ಯೂಟಿ.
ಸಿಫ್ಟ ಹಯ್ತಿ ಇರ್ತಾನ.
ಹ್ಮ್ ಹ್ಮ್ ಶಿಫ್ಟ್ ಐ ಜಾನ ಒಂದ್ ವಾರ ಮುಂಜಾನಿ ಒಂದ್ ವಾರ ನೈಟ್.
ಒಂಬಾರ ಮುಂಜಾನ ಹ್ಮ್ ಮಧ್ಯಾಹ್ನ ಆಯ್ತು. ಮೋಸಿಕತ ಹ್ಮ.
ಮತ್ತ ಎಟ್ ಕೊಡ್ತಾರಕ್ ಶ್ಯಾಲ್ರಿ.
ಎಂಟು ಸಾವಿರ ಕೊಡ್ತಾರಣ್ಣ.
ಎರಡ್ ಸಾವರ ಹ್ಮ ಹ್ಮ್. ಸಲ ಹುಡಾಕ ನಮ್ದು ಎಲ್ಲಾರು ಮೆಡಿಕಲ್ ಇದ್ರೆ ಕೇಳಾಕ್ ನಾವು ವರ್ಕ್ ಮಾಡ್ತೇವಿ ನಾಲನ ಕಾಲಿನ ಕುಂತಾವ ಊರಾಗ.
ನೀ ನೀ ಮಾಡಕತ್ತರಾನ ಮೆಡಿಕಲ್ ದಾಗ ವರ್ಕ್.
ಅಲ್ಲಿನೂ ಬಿಟ್ಟಿವಿ ಈಗ ಬುಟ್ಟ ಎಿ ಬೇರೆ ಕಡೆ ಕೇಳಬೇಕಂತ ಮಾಡಿ ಈಗ ಎಕ್ಸಾಮ್ ಇದ್ದಲ್ಲ ಎಕ್ಸಾಮ್ ಸ್ ಬಿಟ್ಟಿನಿ. ಹ್ಮ್ ಈಗ ಹೊಸತಾಗಿ ಹೋಗ್ಬೇಕಕ್ ಬ್ಯಾರರ್ ಬಂದರಕಲ್ಲಿ.
ಹ್ಮ್
ಹ್ಮ್
ಮಾಡ್ತಾರ.
ಹ್ಮ್ ಚಲೋ ಮಾಡ್ತಾರ ನೋಡಕ್ಕ ಅವ್ರರು ಡ್ಯೂಟಿ.
ಹ್ಮ್
ನಿಮ್ ಸೋರ್ ನಿಮನ ನೆನಸ್ತಾನ ಅಕ್ಕ ಯಳ್ಗಿ ಮತ್ತೆ. ನಿಂಗಮ್ಮ ಅವರ್ ಬಾರಿ ಮಾಡಿದ್ರು. ಒಳ್ಳೆ ನೀಟ್ನೆಸ್ ಮಾಡ್ರು ಮೆಡನ್ ಸ್ವಛಿ ಮಾಡೋದಲ್ಲಿ ಮ ಲೆಕ್ಕದಾಗ ಕರೆಕ್ಟ್ ಇದ್ರು ಅಂತೇಳ್ದರಕ ಅವ್ರು
ಹ್ಮ್ ಯಾಕೆ ಮತ್ತೆ ಕ್ಟಾಪ್ ಮಾಡಕೊತನೆ ನು
ಲೆಕ್ಕ ಅಂತ ತ ಬರಲ್ಲಕ್ಕ ಲೆಕ್ಕ ಈಗ ಹೊಸತೆ ಹುಡಗ ಬಂದ ಒಂದ್ ದಿನ ತ ಬಂದಿ ಲಕ್ಕ
ಹ್ಮ್ ಹ್ಮ್
ಹ್ಮ್ ಅಂದ್ರೆ ಯಾವತ್ತದ ನಿಂಗಮ್ಮನಕ್ ಹೊರಕ್ ಬಾರಿ ಮಾಡ್ದಳ
ಹ್ಮ್ ಚರಡೆ ಪತಿಯಣ
ನಕ್ಕಾ ಹ್ಮ್ ಕರಕ್ಕಾ ನಲ್ಲ ಏನೇನಕಿರಕ್ಕೆಗ ಅಲ್ಲ ಮಲ್ಲ ಅವಲ್ಲ
ನಮ್ಮ ಮುಲಲಿಪ್ಪ ಮಾಡಾರ
ಯಾಕ ಮರಿರಕ್ಕ
ಸಾಲ ಸಾಲ ಪಸ ಮಾಡ್ರ
ನಿಮ್ಗೆನ್ ಸಲ ಆಗಿದೆ ಅಕ ಎಲ್ಲದ ನಿಮ್ ಮನೆ ದುಡಿತರಾ
ದುಡಿತಾರ ಬಟ್ ಪೇಮೆಂಟ್ ಇರಲ್ಲಲ್ಲ ಅಷ್ಟು
ಹ್ಮ್ ಹ್ಮ್
ಹ್ಮ ಪರ್ಚೆಸ್ ಪರ್ಚೆಷ್ಟ
ಏನಕ್ಕ
ರ್ಚು ಜಗ್ ನಪ್ಪಣ
ಕರ್ಚುವಾಳ ತಂದಾನ ಹ್ಮ್ ನಿಮನ್ ನಮಐತ್ ಬುಡೋ ಒಂದು ಹತ್ತು ಎಕರೆ ಒಲದ ಈಗ ಮನೆ ಮಳೆ ಆಯ್ತು ಇವಾಗ ಹತ್ತಿ ಬಿತ್ ಹಕಕ್ ಈಗ ಕೂಲಿಯರ್ಸಿಲ್ಲ ಆಗ್ಯಾರ ಅಣ್ಣಾಳ ನಿಮ್ ಕಡೆ ಹಣ್ಣಳ ಅದಾರ ನೋಡಕ್
ನಾಳ ಬಂದ್ಬಿಡ್ತ ಕಡೆ
ಆಯ್ತಾರ ಅಕ್ಕ ಸುಮ್ಮಂದ ಎರಡು ದಿನ ಆತದ ಅಕ್ಕ ಸುಮ್ರ ಆರಾಮಡೆ ಪಗಾರ ಊಟ ಕೊಡ್ತೀವಿ ಎಲ್ಲಾ
ಹ್ಮ್
ಹ್ಮ್ ಐಶ್ವರ್ಯಾಕ ಹ್ಬೇಕನ್ ಕರ್ಕೊಂಬರಾಕ ಯಾರ ಇದ್ರು ಇನ್ನೊಂದ್ ನಾಲ್ಕೈದ್ ಮಂದಿ ನೋಡ್ರಿ
ಇಲ್ಲ ನಮ್ಮ ಮಾಸ್ ಫ್ರೆಂಡ್ಸ್ ಚೆಂಗ ಬಂದರ ಹೌಸ್ ಮಂದಿ ಕರ್ಕೊ ಬ
ಹ್ಮ್ ಕರ್ಕೊ ಬರಕ್ಕ ಇದ ನಿಮ್ಮ್ ಹಸ್ಪ ಎಲ್ಲ ಕರ್ಕ ಮಾಡಿಲ್ಲ ಮೂರಗ ರಗಡ್ ಹೊಲದು
ಹ್ಮ್ ನಾಯಿ ಸರ್ ಇದು ಮೇಡಮ್ ಅವರು ಬರ್ತಾರ ನಣ
ಮೇಡಮ್ ಅವ
ಹ್ಮ ಅಬ್ದುಲ್ಲಣ ಫೋನ್ ಆ ಸಿದ್ದ ನಮ್ಮ ಅಪ್ಪಗ ಶುಗರ್ ಪೇಷೆಂಟ್ ತೋರ್ಷಲಕ್ಕ
ಹ್ಮ್ ಹ್ಮ್
ಚಿಟಿ ತೊಗೊಂಡು ಕ್ಯಾನ್ಸಲ್ ಮಾಡ್ಯವ್ರ
ಹೌದೌದ ಅ ನಾನು ಇದ್ದೆ ಅವತ್ ಸಂಜೆಗ್ ಬಂದಿದ್ದ ಅವತ್ ಫೋನ್ಪೇ ಮಾಡ್ಸ ಮಾಡ್ಸ ಇದೇ ಫೋನ್ಪೇ
ಯಾಕಂದ ನನ್ ಅವ್ರ ನಂಬರ್ ಇಲ್ಪ ನೀನೇ ಹಾಕಂತಂದೆ ಮರ್ದಿನ ತ ಕೊಟ್ರು ಹ್ಮ್
ಹೆಚ್ಚಿದ ನಂಬರ್ ಕೊಟ್ಟೆ
ಹ್ಮ್ ಹ್ಮ್ ಹ್ಮ್
ಹ್ಮ್
ನಿ ಅಪ್ಪರ್ಗ ಏನಾಗದ ಅಕ್ಕ ಬಾಳ ಏನ ಎದ ಇರ್ತದ ವಟ್ಟಿ ಸುಗರ್ ಅದಂತ
ಶುಗರ್ ಆಗ್ಯದ ಅದು ಅವಣ ನನಪತ್ ಲಾಸ್ಟ್ ನ ಬರೋದಿನ
ಏನಕ್ಕೆ ಮಾನಸಿಕತೆ ಏನ
ಅದು ಅವತ್ತ ನಮ್ಮ ಮಾಮನ ಮಗನ್ ಹೇಳ್ದಲ್ಲ ಹಾ ಅದು ಟೆನ್ಷನ್ ಮಾಡ್ಕೊೊಂಡ
ಏನಿಲ್ಲ ಕ ಕಾಮನ್ ಆಗಿ ಎಲ್ಲಾ ಲ್ಲ ಅಂತ ನಡತಾವ ಈಗ ಯಾರ ಮಾಡಲ್ಲ ಈಗ ಮ ನಮ್ ದೋಸ್ತನ ಸತ್ ನಕ ಈಗ ರೀಸೆಂಟ್ ಆಗಿ ಎರರ್ ಮೂರ್ ದನ ಹಿಂದಾನೆ ಹಿಂಗೆ ಹುಗಿಸಸಲ್ ಅಂದ ಆ ಅವ್ರ ಮನೆ ತಂದೆ ತಾಯಿ ಒಪ್ಲಿಲ್ಲ ಅಂತ ಮೊದ್ಲ್ ನೀ ಎಣ್ಣ ಕುಡಿ ಅಂತ ಹೇಳ ಹುಡಿ ಅವ ಎಣ್ಣೆ ಕುಡ್ದ್ಬಿಟ್ಟ ಇಂಡಡಿಕ್ಕಿ ಕೊಡ್ಲೇ ಅಲ್ಲ ಹೋಗಿ ಬಿಜಾಪುರದ ಬಲ್ಡೆಗದ ಕನ್ಯಾಗ ಅಡ್ಮಿಟ್ ಮಾಡಿದ್ರ ಮೂರ್ ದಿನದಾಗ ಒಳ್ಳೇ ಅಲ್ಲ ಮೂರ್ ದಿನ ಆದ್ರೆ ಇದ ಇದ್ದ ಸೀರಿಯಸ್ ಆಗಿ ಹೋಗ್ಬಿಟ್ಟ
ಇಪ್ಪಾ ಹೆಣ್ಮಕ್ಕಳ ಎಷ್ಟು ಮೋಸ ಮಾಡ
ಹೌದಕ್ಕ ಅದಕ್ಕೆ ಹೆಣ್ಮುಕ್ ನಂಬಾರ್ದು ನಿಮ್ ಅಂತರ ನಂಬಾ ಬಡ್ದಕ್
ಹಂಗೆಲ್ಲಾ ಅಣ್ಣ ಎಲ್ಲಾ ಹೆಣ್ಮಕ್ಕಳು ಒಂದತರ ಇರಲ್ಲ
ಆ ತರ ಇದೆ ಹದ್ನೈದಂದಾಗ ಯಡೋಗ್ಯದು
ಹ್ಮ್
ಹ್ಮ್ ರಾಗಲಕ್ಕ ಬಾಳ ಡೇಂಜರ್ ಅಕ್ಕ
ಹ್ಮ್ ಹ್ಮ್
ಹ್ಮ್ ಅಕ್ಕ ಇದ್ರಾಗ ಹಾಸ್ಪಿಟ್ಲ್ ಏನೇನ್ ಫೆಸಿಲಿಟಿ ಅದ ಅ ನಿಮ್ದಲ್ಲಿ
ನಮ್ಮಲ್ಲಿ ಸ್ಪೆಷಲಿಸ್ಟ್ ಅಂದ್ರೆ ಏನ್ ಏನ್ ಕೊಡಲ್ಲ ಇಲ್ಲೇ
ಎಲ್ಲ ಈಗ ಶಿಶು ಅಂದೇ ಮತ್ತ ಏನ್ರ ಬೇರೆ ಡಾಕ್ಟರ್ ಎಮ್ ಡಿ ಡಾಕ್ಟರ್ಗಳು
ಐದು ಜನ ಡಾಕ್ಟರ್ ಸಾರಾ
ಹ್ಮ್
ಐದುು ಜನ ಡಾಕ್ಟ್ರ ಸ ಆಯ್ತು ಡ್ಯೂಟಿ ಡಾಕ್ಟ್ರ ಒಂದುಸಲ್ ಜ ಜಗ ಜನಾರ ಅವ್ರ ಒಂದ್ ಹತ್ತು ಜನ ಹತ್ತು ಏಳೆಂಟು ಜನ ಇರ್ಬೋದು
ಹ್ಮ್
ಹ್ಮ್ ಸ್ಟಾಪುಗಳಲ್ಲಿ ಇ ಬಂದು ಮೂವತ್ನ
ಹುಡುಗರು ಬಾಳ ಇವಕ್ಕ ಬಿಲ್ ಬಾವ್ ಮಾಡ್ತಾರನ್ಸ ನಿಮ್ ಬಲ್ಲಿ ಏನ್ರ ಒಂದು ಇದು ಮಾಡಿದ್ರ
ಅಂದ್ರ ಕಾರ್ ತಗೊಂಡ್ ಬಂದ್ರ ಫ್ರೀ ಆಗ್ತದ ಕರ್ ತಗೊಂಬಂದು ಫ್ರೀ ಆಗ್ತಾರೆ
ಹ್ಮ ಹ್ಮ ಅಂದ್ರೆ ಕಾಡೆದ ಏನೇನು ಇರ್ಮ ಡಾಕ್ಯುಮೆಂಟ್ಸ್ಗಳು
ಅಲ್ಲಿ ಆಾಸ್ಪಿಟ್ಲ್ ಡೆಲಿವರಿ ಎಲ್ಲಗರ್ತದಾ ಆದ್ರೂ ಬೇಬಿದದು ಮತ್ತೆ ಆಮೇಲೆ ಇವ್ರ್ದ ಆಧಾರ್ ಕಾರ್ಡು ಮತ್ತೆ ಆಮೇಲೆ ಏನನ ಇರುತ್ತ ಹ ಅದು ಒಂದು ಅದ್ರ ಒಂದು ಕಾಡ್ ಇರ್ತ ಅಣ ತೆಗಸ್ಬೇಕ ಅದ ಬೀದಲ್ಲಿ ಕಾಡು ಅಂತ ಹಿಂಗ ಇರ್ತಾವ ನೋಡು
ಹ್ಮ್್ಮ
ಅಂತವ ತೆಗಸ್ಬೇಕು ಅಂದ್ರೆ ಅನುಕೂಲ ಆಗ್ತದೆ
ಬಿ ಪಿ ಎಲ್ ಕಾರ್ಡ್ ಹಿಂಗ ಇರ್ತಲ್ ಏರ್ಪೆಲ್
ಬಿ ಪಿ ಎಲ್ ಕಾರ್ಡಿಗೆ ಬರಲ್ಲ ಅಂತ ತಿನ್ನೊಂದು ಯಾವು್ದ ಕಾರ್ ಅದಣ್ಣ ನಮ್ಗೆ ಗೊತ್ತಿಲ್ಲ ಅಷ್ಟೇ
ಎಹೇವಾ ಎದಾ
ಏನೇನ ಗೊತ್ತಲ್ಲ ಒಟ್ಟ ಮೇಲೆ ಕಾರ್ಡ್ಗಳು ಮಾಡಸ್ರರೇಕವು ಏನೇನ ಕಾರ್ಡ್ಗಳು ಇರ್ತಾವ ಅವೆಲ್ಲಾ ಮಾಡ್ರರಿಸಿದೀರಂದ್ರೆ ಜಲ್ದಿ ಫ್ರೀ ಆತದ ಲ್ಲೇ ಹಾಸ್ಪಿಟಲ್ದಾಗ ಫಸ್ಟಿಗೆ ಅಮೌಂಟ್ ಕಟ್ಸ್ಕೊಡ್ತಾರ ಆಮೇಲೆ ಮತ್ತೆ ವಾಪಸ್ ಕೊಡ್ತಾರ ಅವರಿಗ ಬೇಬಿ ಡಿಸ್ಚಾರ್ಜ್ ಹಾಂ ಬೇಬಿ ಡಿಸ್ಚಾರ್ಜ್ ಆದ ಹೋದ ಮ್ಯಾಗ್ ಮತ್ತೆ ಬರ್ತಾವ ಅಮೌಂಟ
ಅಂದ್ರ ಗೋರ್ಮೆಂಟ್ ಅಪ್ಲೈ ಮಾಡಿರ್ತಾರ ನಾವ್ರು ಹಿಂದಗಡೆ ಗೋರ್ಮೆಂಟ್ದಾರ ಆಕ್ತಾರ
ಹ್ಞೂ ಎ ಬಿ ಆರ್ ಕೆ ಅಂತಾರ್ ನೋಡಣ
ಹ್ಮ್ ಹ್ಮ್ ಬರಾಬರಿ ತುಗೋ
ಹ್ಮ್ ಅದ ಮಾಡ್ತಾರಿಲ್ಲೇ ಮತ್ತ್ ಬೇಬಿಗಳು ಬಾಳ ಸೀರಿಯಸ್ ಇದ್ದಿದ್ವ ಇರ್ತಾವ್ ನೋಡು ಆ
ಪ್ರೆಗ್ನೆಂಟ್ ಆಸ್ಪತ್ರೆ ಹೆರಿಗೆ ಇದು ಮಾಡ್ತಾರನಕ್ಕ ಅಲ್ಲೆ
ಇಲ್ಲ ಇಲ್ಲ ಬರೇ ಮಕ್ಳಿಗೆ ಅಷ್ಟೇ ಅಲ್ಲಿ ಇದು ಇಲ್ಲ ಡೆಲಿವರಿ ಬಾಯ್ ಇಲ್ಲ ಬರೇ ಹುಟ್ಟಿದ್ ಕೂಸು ತಗೊಂಡ್ ಬರ್ತಾರ ಇಲ್ಲ ಆಯಸ ಒಳಗ ಮತ್ತ ತ್ತ ಆಮೇಲೆ ಮಾಮೂಲಿ ಐಸಿಯು ಒಳಗ ಅಷ್ಟೇ ಹುಟ್ಟಿದ್ದು ಇರ್ತವ ಆಮೇಲೆ ತೆಳಗ ಜನರಲ್ ವಾರ್ಡ್ ಪಿ ಎಸ್ ಸಿ ಅಂದ್ರ ಪಿ ಎಸ್ ಸಿ ಜಗ್ಗೆ ಸೀರೀಯಸ್ ಇದ್ದು ಅದನ್ನು ಪಿ ಎಸ್ ಸಿ ಅಂತರ್ತಾವ್ ಬೇಬಿಗಳು ಅಂದ್ರ ಒಂದ್ ವರ್ಷದ್ವೂ ಎರಡು ವರ್ಷ ಮೂರು ವರ್ಷ ಸೀರೆಸ್ ಇರ್ತಾರ ಅಂತವಕ್ಕೂ ಒಂದು ಐಸಿಯು ಅದ ಅದು ಒಂದು ಪಿ ಎ ಸಿ ಅಂದ್ರ
ಹಾ ಟೈಪಾವನಕ್ಕ
ಐಸಿಯು ಕ್ಕಿಂತ ಇದು ಸ್ವಲ್ಪ್ ಸಣ್ಣದ ಆಮೇಲೆ ಜನರಲ್ ವಾರ್ಡ್ ಅಂದ್ರೆ ಮಾಮೂಲಿ ನೆಗಡಿ ಜ್ವರ
ಈಗಕ್ಕ ಈಗ ಒಂದ್ ಪೇಶೆಂಟ್ ಬಂತಾನ ಓ ಪಿ ಡಿ ಎಷ್ಟದಕ್ಕ ನಿಂಬಲ್ಲಿ ಈಗ ಪೀ ಡಿ ಐ ಪೀ ಡಿ ಅಂತರಲ್ಲೇನು
ಓಪಿಡಿ ಎರಡ್ನೂರೂಪಾಯಿ ಏನದ
ಹ್ಮ್ ಹ್ಮ್ ಅಕ್ಕ
ಹ್ಮ್
ಐ ಪಿ ಡಿ ಏನ್ಂತ ಏನ್ ಆಪ್ರೇಷನ್ ಗೀಪ್ರೇಷನ್ ಏನ್ ಇಲ್ಲ ನಿಂಬಲ್ಲಿ
ಆಪರೇಷನ್ ಅದ ಏನು ಇಲ್ಲ
ಹ್ಮ್ ಹ್ಮ್ ಹ್ಮ್ ಐ ಪಿ ಡಿ ಅಂದ್ರೆನಕ್ಕ ಐ ಪಿ ಡಿ ಅಂತ ಬರಿ ನಮ್ ಡಾಕ್ಟರ್ ಶಂಕರ್ ಗೌಡ ಡಾಕ್ ಐ ಪಿ ಡಿ ಓ ಪಿ ಡಿ ಎಸ್ ಅಗ್ಯಾವ್ ಅಂತ ಕೇಳ್ತಾನ
ಐ ಪಿ ಡಿ ಅಂದ್ರೇನಣ ಓಪಿಡಿ ಗೊತ್ತ ಐ ಪಿ ಡಿ ಅಂದ್ರ
ಏನೋ ಐವೀ ಅನ್ನದು
ಹಾ ಅದಕ್ಕೆ ಅಂತಾರೇ ನಾ ಐ ಪಿ ಡಿ ಅಂತ
ಇನ್ಯಾಗ ನಿಮ್ ಡಾಕ್ಟರ್ದ ಅಕ್ಕ ಇಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಇನ್ನಾಗ ಫೋನ್ ಹಚ್ಚೆ ನ ಪ್ರಭು ಎಲ್ಲಿದಿ ಪಾ ಬಾರ್ ಪಾ ಇಲ್ಲಿ ಪೆಟ್ರೋಲ್ ಖಾಲಿ ಆಗೆದ ಪೆಟ್ರೋಲ್ ತಂಬ ಅಂತಂದ ಹೂಂ ಊರಾಗಿಲ್ಲಕಿ ಇಲ್ಲೆ ಶಾಪುರದಾಗಿದ್ನಿ
ಹ್ಮ್
ಹ್ಮ್ ಅಕ್ಕ
ನೋಡೋಣಾ ನಮ್ ಫ್ರೆಂಡ್ ನಮ್ಗೆ ಮೋಸ ಮಾಡ್ತಾರ ಅದಕ್ಕೆ ಹೆಣ್ ಮಕ್ಳ ನಂಬಾಡ್ದ ಅಂತ ಹೇಳದು
ಹೌದೌದಕ್ಕ
ನಾ ಅಲ್ಲ ಐ ಸಿ ಫೋನ್ ಹಸ್ ಹಚ್ಚಿನ ಅಣ್ಣ ಮತ್ತೆ ಹಸ್ತಿನಿ ಅಂತ ಹೇಳಣ ಹಚ್ಬೇಕಿಲ್ ಉಲ್ಟಾ
ಹ್ಮ್
ಅಚ್ಚೀರ ಮ ಮಕ್ಕಂಡೀನ್ಲೇ ಹಸ್ತಿನ್ ತಡಿ ಅಂತಂದ್ಲ ಹಚ್ಚಲೇ ಇಲ್ಲ
ಹ್ಮ್ ಹ್ಮ್ ಹಾ ಹಿಂದಡೆ ಹಚ್ಚಾಕರ ಮಾತಾಡ್ತಾಳ್ನ ಹ್ಮ್
ಹಿಂದಡೆ ಹಚ್ಚಿದ್ರ ಮಾತ್ ಅಕಿ ಮಕ್ಕೊಂಡ್ಳಂದ್ರ ಈಗ ಹತ್ತೂವರಿ ಆತಂತ್ತ ಆಲ್ರೆಡಿ
ಆಕಿ ಒಂದ್ ಗಂಟೆ ತಾನ ಎದಿರ್ತಾಳ ರಾತ್ರಿ
ಹ ನಾ ಹತ್ ಒಂದ್ ಗಂಟೆ ತ ಎದ್ದ್ರ ನಮ್ ಮನ್ಯಾಗ ಬಯರ್ಲ್ಲ ಯಾರೂರೂಡ ಮಾತ್ರ ಗ ಹಾ
ಹ್ಮ್ ಹ್ಮ್ ಹುಡುಗಿಯರ ಜೊತಿ ಮಾತಾಡಕ ಹುಡುಗಾರ್ ಜೊತಿ ಅಂತ ಅಲ್ಲಿ ಗೊತ್ತಾಗ್ತದೆಲ್ಲ
ಗಾರ್ ಬಿಡ ಅಂದ್ರೆ ನಮ್ಮ್ ಮನಗೆ ಹ ಜಾಸ್ತಿ ಪೋ ನಿಮರ ಹ ಬಯರ್ ಬಿಡ್ತಾರ ಯಾ ಹುಗ ಹಡುಗತ್ರ ಹುಡುಗ ಹುಗ
ಹ್ಮ್ ಹ್ಮ್ ಅದು ಬರಾಬರಿ ಇರು ನಾ ಇಂತ ವರ್ಕ್ ಮಾಡಕದನಿ ಅಂತ ಅನ್ಬಕ್ಕ ಇಂತ ಕೆಲ್ಸ ಇದ್ರರು ವರ್ಕ್ ಮಾಡಕತ್ ನೀ ಫೋನ್ರರಾಗಾಕ ವರ್ಕ್ ಮಾಡಕತ್ ನನ್ಬೇಕು
ಬೈತಾರಪ್ಪ ಅವರು ಅಂದ್ರ ಕೇಳಲ್ಲ ನಮ್ಮಪ್ಪ ಹತ್ತು ಗಂಟೆ ಮ್ಯಾಗಾದ್ರೆ ಆಯ್ತು ಲೈಟ್ ಆಫ್ ಮಾಡ್ತಾನ ಜಲ್ ಮಕ್ಕರು ಉುಂಡು ತಿಂದು ಅ ಬೈ
ಹ್ಮ ಹ್ಮ್ ಹ ಮತ್ತೆ ನಡ್ದಕ್ಕ ಹೆಂಗ್ ಊಟ ಆಗದಾನ ಚೇಂಜ್ ಮಾಡಿನ
ಹ್ಮ ಊಟ ಆಗಿದೆ ಅಣ್ಣ ನಿಮು
ಹ್ಮ್ ಸರಿ ತೋಕ್ ನಿಂಡಾಡೆ ಕಾಲ್ ಮಾಡ್ತನಕ್ಕ
ಹಾ ಸರಿ
ಹ